ಹಲೋ ಹ್ಮ್ ಹೇಳು ಹ ಕೇಳಿಸತಯ್ತು ಹೇಳು ನಾವ ಹೋಗಿದ್ದ್ ಹೆಂಗಾಯ್ತು ಅಂದ್ರೆ ಸಡನ್ ಆಗಿ ಪ್ಲಾನ್ ಮಾಡಿದ್ರು ಏನು ಒಂದ್ ದಿನ ಎರಡು ದಿನ ಅಂತ
ಹಾ
ಅವಾಗ ಆನ್ಲೈನ್ ಅಲ್ಲಿ ಚೆಕ್ ಮಾಡಿದ್ವಿ ಟಿಕೆಟ್ ಖಾಲಿ ಇದೆಯಾ ಏನ ಇದೆಯಾ ಅಂತ ಖಾಲಿನೆ ಇಲ್ಲ ಖಾಲಿ ಇರ್ಲಿಲ್ಲ ಯಾವ್ದನು ಟಿಕೆಟ್ ಸಿಕ್ಕಿಲ್ಲ ರಿಸರ್ವಷನ್ಗೆ ಯಾವ್ದ ಇಲ್ಲ ಸ್ಲೀಪಿಂಗ್ ಕೋಚು ಯಾವುದು ಇರ್ಲಿಲ್ಲ ಸರಿ ನಾವ ಹೆಂಗ ಪ್ಲಾನ್ ಪ್ಲನ್ ಮಾಡದ್ ಮಾಡ್ಬಿಟ್ಟಿವಿ ಮಾಡ್ ಮಾಡ್ಬಿಟ್ಟಿದ್ವಿ ಹೆಂಗಾರ ಮಾಡ ಹೋಗ್ಲೇಬೇಕು ಅನ್ಕೊಂಡು ಇದನ್ನ ಮಾಡದಿವ್ವಿ ಏನ್ ಮಾಡಣ ಯೋಚನೆ ಮಾಡ್ಕೊಂಡ ಕೊಂಡು
ಹ್ಮ್
ಆಮೇಲೆ ನೈಟ್ ಹತ್ತುವರೆಗೆ ಒಂದ್ ಟ್ರೈನ್
ಹಾ
ಹೋಗ್ಲೇಬೇಕು ಡಿಸೈಡ್ ಮಾಡ್ಕೊಂಡು ಎಲ್ರೂ ರೆಡಿ ಆದ್ವಿ
ಹಾ
ಎಲ್ರು ರೆಡಿಯಗಿ ಹತ್ತೂವರೆಗೆ ಹತ್ತೂವರೆಗೆ ರಲ್ವೆ ಸ್ಟೇಷನ್ ತ ಹತ್ತು ಗಂಟೆಗೆ ಹತ್ತು ಗಂಟೆಗೆಲ್ಲಾ ರೈಲ್ವೆ ಸ್ಟೇಷನ್ ಇರ್ಬೇಕು ಎಲ್ರು
ಹಾ ಹತ್ತು ಗಂಟೆಗೆ
ಹಾ ಆ ತರ
ಹಾ
ನಾ ನಮ್ಮನ ಒಬ್ಬ ಮುಂಚೆನೇ ಹೋಗಿದ್ದ
ಒಬ್ಬನೇ ಫಸ್ಟ್ ಹೊಂತೋಗ್ಬಿಟ್ಟಿದ್ನ
ಒಂಬತ್ತು ಒಂಬತ್ತು ಫಸ್ಟೇ ಅಂತಂದ್ರ ಸ್ವಲ್ಪ ಮುಂಚೆ ಚ್ಚೆ ಆ ಒಂಬತ್ತ ಗಂಟೆ ಒಂಬತ್ತುಕ ಒಂಬ ತುವರೆಗೆ ಹೋಗ್ಬಟ್ಟಿದ
ಹ
ಹೋಗ್ಬಿಟ್ಟು ಅವನು ಎಲ್ಲರಿಗೂ ಟಿಕೆಟ್ ತಕೊಂಡ
ಹಾ
ನಾಲಕ್ ಜನನ ಐದು ಜನನ ಜನರಲ್ ಬೋಗಿ
ಜನರಲ್ ಹಾ
ಜನರಲ್ ಅಲ್ಲಿ ಎಷ್ಟು ಹಿಂಸೆ ಆಗೋಯ್ತು ಅಂತಂದ್ರೆ
ಹಾ
ಜನರಲ್ಲೆಲ್ಲಿ ಹತ್ತು ನೋಡ್ತಿದೀವಿ ಕಾಲು ಇಡಾಕೆ ಜಾಗ ಇಲ್ಲ
ಅಷ್ಟೊಂದ್ ರಶ ಫುಲ್ ಹೋಗದ್ರೆ ಹ
ಅಷ್ಟೊಂದ ರಷ ಏನ್ ಇರ್ಲಿಲ್ಲ
ಹಾ
ಬೆಂಗಳೂರಲ್ಲಿ ಸ್ವಲ್ಪ ಪರವಾಗಿಲ್ಲ ಹೋಗ ಹೋಗವಾಗ ಸ್ವಲ್ಪ ಪರವಾಗಿರಲಿಲ್ಲ
ಹ ಅಷ್ಟೊಂದ ಏನ್ ರಶೀ ಇರ್ಲಿಲ್ಲ ಹಾಗಾದ್ರೆ
ಇತ್ತು ಅಂದ್ರೆ ಸೀಟ್ ಯಾವ್ದೋ ಖಾಲಿ ಇರ್ಲಿಲ್ಲ ಬಟ್ ಮೇಲ್ಗಡೆ ಕೂತ ಮೇಲ್ಗಡೆ ಇದ್ ಮಾಡತರ್ ಗೊತ್ತಾ
ಹೌದು ಲಗೇಜ್ ಅಲ್ಲ ಲಗೇಜ್ಗಳೆಲ್ಲ
ತ್ತ ಆತರ ಸೀಟ್ಗಳ ಇತ್ತು ಹಂಗೋ ಹಿಂಗೋ ಕಷ್ಟ ತಪ್ಪಿಟ್ ಟ ಅದ್ರಲ್ಲಿ ಹೋಗಿ ಕೂತ್ಕೊಂಡ್ವಿ
ಹಾ
ಒಂದ್ ಮೂರು ನಾಲ್ ನಾಲಕ್ಕ ಜನ ಆ ಕಡೆ ಒಂದ್ ಮೂರು ಜನ ಇಕಡೆ ಒಂದ್ ಮೂರು ಜನನೂ ಕೂತ್ಕೊಂಡಿವಿ
ಹ್ಮ ನಿಧಾನ ನಿಧಾನನೆ ನಿಧಾನವಾಗಿ ಹೇಳಿ ಆಕಡಿ ಹ ಅಷ್ಟೊಂದು ಏನ್ ಎಷ್ ಎಷ್ಟು ಸ್ಪೀಡಾಗಿ ಹೋದ ಗೊತ್ತಾ ಇವಾಗ
ನಾನು ನೆಡ್ಕೊಂಡು ಹೊಇತಿರೋದು ಸ್ಪೀಡಾಗಿ
ಸ್ಪೀಡ್ ನೆಡ್ಕ ಹೋಗೋದಲ್ಲ ನೀನ್ ಸ್ಪೀಡ ಮಾತಾಡ್ಕೊಂಡೆ ಹೋತಾ
ಹ್ಮ್ ಕೂತ್ಕೊಂಡ್ವ ಆಗಲ್ಲ ಮೇಲ್ಗಡೆ ತಡಿ ದೆ ಹಂಗೋ ಹಿಂಗೋ ಮಾಡಿ ಉದ್ದಾಗಿರೋರೆಲ್ಲ ಕೆಳಗಡೆ ಬಂದ ಕೂತ್ಕೊಂಡು
ಹಾ ಲಗೇಜ್ ಮಡಗ್ತೀರಾ ಅಲ್ಲೂ ಕುತ್ಕೊಂಡಿದಿರಾ
ಅಲ್ಲೋ ಕೂತ್ಕೊಂಡಿದ್ವಿ.
ಹ್ಮ್ ಹ ಈ ನೀವು ಲಗೇಜ್ ಗಳು ಎಲ್ಲಿ ಇಟ್ಟಿದ್ರೆ ನೀವ್ ಲಗೇಜ್ ತಗೋಂಡ್ ಹೋಗಿದ್ರಲ್ಲ.
ನಮ್ದು ಒಂದೊಂದು ಬ್ಯಾಗ್ ಅಷ್ಟೆ. ಅಲ್ಲೇ ಸೈಡ್ ಅಲ್ಲಿ ಮಡಗಿದ್ವಿ ಅಲ್ಲೇ ಕೆಳಗಡೆ ಮಡಗ್ಬಿಟ್ಟೆ, ಕೆಳಗಡೆ ಮಾಡಗ್ಬಿಟ್ಟು ಓ ಕೂತ
ಹಾ
ಆಮೇಲೆ ಸರಿ ಆಯ್ತು ಅನ್ಬಿಟ್ಟು ಒಂಬತ್ ಹತ್ತು ಹತ್ತುವರೆಗೆ ಟ್ರೈನ್ ಬಿಡ್ತು.
ಹತ್ತುವರೆ
ಹತ್ತುವರೆಗೆ
ಅಂದ್ರೆ ಸಂಜ ಸಂಜೆ ಹತ್ತುವರೆನ ಬೆಳಗನ ಬೆಳಿಗ್ಗೆ ಹತ್ತುವರೆ ಹುಟ್ಟಲ್ವಾ. ರಾತ್ರಿ ಹತ್ತುವರೆಗೆ ಬಿಟ್ರ
ಹ
ಹ ನೀವ ಹೋಗಿದ್ದು ಹೋಗದ್ರೆ ಇಲ್ಲಿ ಎಲ್ಲತ್ತಿದ್ರಿ ನೀವು ಮೆಜೆಸ್ಟಿಕ್ ಎಲ್ಲತ್ತಿದ್ರಾ?
ನಾವು ಬೆಂಗ್ಳೂರು ಬೆಂಗ್ಳೂರು ಹ ಮೆ ಮೆಜೆಸ್ಟಿಕ್ ಅಲ್ಲೆ.
ಒ ಮೆಜೆಸ್ಟಿಕ್ ಮೆಜೆಸ್ಟಿಕ್ಲ್ಲಿ ಹತ್ಕೊಂಡು ಹತ್ತಿದರಿ ಆಗಾದ್ರೆ ಅಲ್ಲೇ ಸಟ್ಲು ಗಾಡಿನ
ಹ್ಮ್
ಟಿಕೆಟ್ ತಕೊಂಡು
ಹಲೋ, ಹ್ಮ ಎಲ್ರೂ ಬಂದು ಎಲ್ರುೂ ಒಂದ್ ಕಡೆ ಸೇರಿ ಮ್ಯಾಜೆಸ್ಟಿಕ್ಗೆ. ಸೇರಿದ್ದು ಎಲ್ಲರೂ ಬಂದು.
ಹಾ ಆರ್ ಸೀಟ್ಗೆ ಫಸ್ಟೇ ಹೊಂಟೋಗಿರಲ್ಲ ಅವ್ರರು ಹೊಂಟೋಗಿದ್ ನಿಮ ಫ್ರೆಂಡು ಹಾ
ಹಲೋ ನಿನ್ ವಾಯ್ಸ್ ಬ್ರೇಕ್ ಆಯ್ತ ಐತೆ, ಕರೆಕ್ಟ್ ಆಗಿ ಕ್ಲೀನ್ ಆಗಿ ನೀಟಾಗಿ ಬರ್ತಾ ಇಲ್ಲ.
ಅದೇನೋ ಗೊತ್ತಾಗ್ತಿಲ್ಲ ಹಂಗ ಹಂಗೆ ಆಯ್ತು ಹಗೆ ಹಂಗೆ ಆಯ್ತು.
ಯ ಏಕೆ ಏನ ಸಂಗ
ಅದೇಏನ ಗೊತ್ತಿಲ್ಲ ಸ್ವಲ್ಪ ವಾಯ್ಸ್ ಕರೆಕ್ಟ್ ಆಗ ಕೇಳಿಸ್ತ ಇಲ್ಲ ಅಂತ. ಯ್ತು ನಮ್ ನಮ್ಗೆ ಡಬಲ್ ಕೆೇಳಿಸ್ತಾ ಇತ್ತು.
ಹತ್ತೊತ್ತುವರೆಗೆ ಬಂದು ಎಲ್ಲಾ ಮೆಜೆಸ್ಟಕ್ಲ್ ಇದ್ವಿ ಅವ. ಹ್ಮ್
ಹಾ
ಹತ್ತು ಗಂಟೆಗೆ ಹತ್ ಗಂಟೆಗೆ ಟ್ರೈನ್ ಹತ್ತುವರೆಗೆ ಇದಿದ್ದು. ಎಲ್ರೂ ಹತ್ತು ಹತ್ತು ಗಂಟೆಗೆ ಬಂದ್ ಸೇರ್ಕೊಂಡ್ವಿ, ಮೆಜೆಸ್ಟಿಕ್ ರೈಲ್ವೆಟ ಸ್ಟೇಷನ್
ಹಾ ಹತ್ತೂುವರೆಗೆ ಅಲ್ಲ್ ಅಲ್ಲಿ ವ ಮಧ್ಯಾಹ್ನ ನೀವು ನೈಟ್ ಏನು ಊಟ ಮಾಡನಿಲ್ಲ ಟ್ರೈನ್ ಅಲ್ಲಿ ಮದ ಮಧ್ಯ್ಯಾ ಏನೋ ಊಟ ಮಾಡ್ಿಲ್ಲ ಏನೋ ತಿನ್ನಿಲ್ಲ ಅಲ್ಲಿ
ಏನು ತಿನ್ನಿಲ್ಲ ಮಧ್ಯಾಹ್ನ ನಮ್ಮ ಮನೆಗಳೆಲ್ಲ ಊಟ ಮಾಡ್ತಾರೆ ಕೊಂಡು ಹೋಗಿದ್ವಿ
ಹಾ
ಎಲ್ರೂ ಅಲ್ಲೇ ಊಟ ಮಾಡ್ಕೊಂಡ ಬಂದಿದ್ರು ಇಬ್ರೇನೋ ಊಟ ಮಾಡಿರ್ಲಿಲ್ಲ ಅಲ್ಲೇ ಫ್ಲಾಟ್ ರ್ಮಲ್ಲಿ ಇದು ಇತ್ತಲ್ಲ ಹೋಟ್ಲು ತರ ಇತ್ತು
ಹಾ
ಅಲ್ಲೇ ಅಲ್ಲೇ ತಿನ್ಕೊಂಡರು
ಅಲ್ಲೇ ಅಲ್ಲೇ್ ತಿನ್ಕೊಂಡ್ರವರು
ಸರಿ ಆಯ್ತು ಅಂದಬಿಟ್ಟು ಹ್ಮ ಅಲ್ಲೇ ತಿನ್ಕೊಂಡರು ಸರಿ ಆಯ್ತು ಅಂದಬಿಟ್ಟು ಹೊರಟು ಹೊರಟ ಮೇಲೆಯ ಹೋಯ್ತು ಹೋಯ್ತ ಹೋಯ್ತಾ ಹೋಯ್ತ
ಹಾ
ರ್ ಎಂಟ ಅವರ್ ಒಂಬತ್ತು ಅವರ್
ಎಂಟವರ್ ಒಂಬತ್ತವರ್ ಅಷ್ಟು
ಕೆಳಗಡೆ ಕಾಲಿಡಕ್ಕೆ
ಹಾ ಹಾ ಕಾಲಿಡಕ್ಕೆ ಜಗ ಇಲ್ವಾ
ಎಂಟ ಅವರ್ ಒಂಬತ್ ಅವರ್ ಜರ್ನಿ ತಿರ್ಗಾಡ ಕಾಲು ಇಡೋಕ್ಕೆ ಜಾಗಿಲ್ಲ ಅಷ್ಟು ಜ ನ್ ತುಂಬಕೋಂಡು
ಹಾ
ಕಾಲ ಎಡಕ್ ಜಾಗ ಇಲ್ಲ ಅಷ್ಟು ಜನ ಹೆಂಗು ನೈಟ್ ಅಲ್ವಾ ಈವನ್ ಬಾ ಬಾತ್ರೂಂ ಬಾತ್ರೂಂ ಹೋಗಿ ಬರ್ಬೇಕು ಅಂತಂದ್ರರು ಆಯ್ತಿರ್ಲಿಲ್ಲ ಅಲ್ಲಿ ಹಂಗ ಹಂಗ ಹಿಂಗ ಹ್ಮ್ ಹ್ಮ್
ಹಾ
ಹೋಗ್ಬೋದು ಹಿಂಸೆ ಅಂದ್ರೆ ಹಿಂಸೆ ಹೋಗಕ್ಕೆ
ಹ್ಮ್
ಆಯ್ತು ಹಂಗೋ ಹಿಂಗೋ ಮಾಡಿ ಕಷ್ಟಪಟ್ಟು ನೈಟ್ ಎಲ್ಲ ನಿಧಾನೇ ಮಾಡಿಲ್ಲ ಅನ್ಕಳ ನೈಟ್ ಎಲ್ಲ ನಿಧಾನೇ ಮಾಡಿಲ್ಲ ಆ ಹ್ಮ್ ಆಮೇಲೆ ಸ್ವಲ್ಪ ಆಂಧ್ರ ಆ ಪ್ರದೇಶ ಆಂಧ್ರ ಆಂಧ್ರ ಕಡದ ಮೇಲೆ ಸ್ವಲ್ಪ ಫ್ರೀ ಆಯ್ತು.
ಆಂಧ್ರ ಕ ಕಡದಾದ್ಮೇಲೆ
ಹ್ಮ್ ಆಮೇಲೆ ಏನ್ ಮಾಡುದು? ಮೇಲ್ಗಡ ತಲ ಮೇಲ್ಗಡೆ ಸೇಟ್ ಎಲ್ಲ ಕ್ಲಿಯರ್ ಆಯ್ತು. ಲ್ಲಾ ಹಂಗೆ ಸ್ವಲ್ಪ ಮಲ್ಕೊಂಡು ಕಾಲಕ್ ಕಡದ ಆಗ ಸ್ವಲ್ಪ ಒಂದು ಎರಡು ಡ ಅವರೇನ ವಿದ್ಯೆ ಮಾಡಿರ್ಬೋದು ಅಷ್ಟೇ.
ಎ ಅಷ್ಟ್ ಎರಡು ಅವರ್ ಮಾಡಿದ್ರ ಅಷ್ಟೇ.
ಅಷ್ಟೇ ಎರಡ ಎರಡೇ ಅವರ್ ನಿದ್ದೆ ಮಾಡಿದ್ದು.
ಹಾ
ಆಮೇಲೆ ಕರೆಕ್ಟ್ ಆಗಿ, ಬೆಳಿಗ್ಗೆ ಏಳು ಗಂಟೆ ಕರೆಕ್ಟ್ ಆಗಿ ಮಂತ್ರಾಲಯಮ ರೈಲ್ವೆ ಸ್ಟೇಷನ್ ಇದ್
ಹಾ
ಕಕ್ಟ್
ಏಳು ಗಂಟೆ ಕರಕ್ಟಾಗೆ
ಹ್ಮ್
ಹ್ಮ್
ಅಲ್ಲಿಂದ ಹೋದ್ವಿ. ನಾನ್ ಫಸ್ಟ್ ಟೈಮ್ ಹೋಗಿದ್ದು ನನ್ಗ ಗೊತ್ತಿಲ್ಲ ನ ಫ್ರಂಡ್ಸ್ ಎಲ್ಲ ಹಿದ್ದ
ಅವರೆಲ್ಲಾ ಸುಮಾರು ಸತ ಹಾ
ಒನ್ ಒಂದ್ಸತಿ ಎರಡ್ ಸತಿನ ಅವ್ರು ಒಂದೇ ಸತಿ ಹೋಗಿದ್ದು ಅವ್ರನು. ಒಂದ್ ಇಬ್ರುನೋ ಇದ್ರು ಅಷ್ಟೆ ಒಂದ ಸತಿ ಬಂದಿದ್ರು.
ಹ ಒ
ಹೊರಗಡೆ ಹೋದರೆೆ ಆಟೋ ಆಟೋಗಳು ಅವರೇ ಕೂಗ್ತಾರೆ, ಎಷ್ಟು ಜನ ಅವರೇ ಏನು ಅಂತ ನಾವು ಮಂತ್ರಾಲಯಕ್ಕೆ ಹ್ಞೂ
ಅಂದ್ರೆ ಮಾಮೂಲಿ ಲಗೇಜ್ ಆಟನ ಇಲ್ಲಾಂದ್ರೆ ಒಂ ಅ ಮಾಮೂಲಿ ಆಟೋಗಳು ಬರುತ್ತಲ್ಲಾ.
ಮಾಮೂಲಿ ನಮ್ಮ
ಹ ಅದೇ ತರ ಆಟೋ ಹ ಅದೇ ತರ ಆಟಗಳು ಇರ್ತವೆ.
ಇ ತರ ಆಟಗಳು ಓೋದ್ವಿ ಒಬ್ಬ್ರಿಗೆ ಐವತ್ತು ರೂಪಾಯಿ ಹೇಳಲ್ಲ
ಒಬ್ರರಿಗೆ ಐವತ್ತು ರೂಪಾಯಿಿನಾ
ಹ್ಮ್
ಅಷ್ಟೊಂದ್ ಜಾಸ್ತಿನ ಅಲ್ಲಿಂದ ಎಷ್ಟ್ ಕಿಲೋಮೀಟರ್ ಆಗುತ್ತೆ
ಐದ ಕಿಲೋಮೀಟರ್ ಆಗುತ್ತೆ
ಐದ್ ಕಿಲೋಮೀಟರು
ಹ್ಮ್ ಆಯ ಆಯ್ ಈ ಎಕ್ಸಾಕ್ ಆಗ ಗೊತ್ತಿಲ್ಲ ಎಷ್ಟ ಕಿೋಮೀಟರ್ ಆಯತದೆ ಅಂತ ಒಟ್ಟಲ್ಲಿ ಹ ಆಯ್ತದೆ ಐದು ಕಿಲೋಮೀರ್ ಕಿಲೋಮೀಟರ್ ಆಯ್ತದೆ ಐವತ್ತು ರೂಪಾಯಿ ಹೇಳ್ದ ಒಬ್ಬ್ರಿಗೆ ಸರಿ ಆಯ್ತು ಅನ್ಬಿಟ್ಟು ನಾವ ಒಂದು್ ಆರು ಜನ ಇನ್ ಬೇರೆಯವರು ಬಂದಿದ್ರಲ್ಲ ಅವರು ಬೇರೆವರು ಎಲ್ ಎಲ್ರೂ ಕೂತ್ಕೊಂಡು ಹೊರಟ ಒರಟವಿ ಒರಟಿ ಮಾತ್ರ ತಂಪುಡ್ವಿ
ಹ
ಆದ ಕರೆಕ್ಟ್ ಆಗಿ ತಕೊಂಡೋಗ್ ಮಂತ್ರರಿಲ್ ಹತ್ರನೆ ಆಗದ ಹಾಕದ್ಮೇಲೆ ಒಬ್ರು ಕೆಲವೊಬ್ರು ರೂಮ್ ಮಾಡೋಣ ಅಂತ
ರೂಮನ
ಹಾ
ಹಾ
ಕೆ ಕೆಲೊಬ್ರು ಬೇಡ ಅಂತ
ಹಾ ನೀವು ಆಮೇಲೆ ಏನ್ ಮಾಡುದು ಹ
ನಾವ್ ರೂಮ್ ಮಾಡ ರೂಮ್ ರೂಮ್ ಮಾಡಿ ರೂಮ್ ಅಲ್ಲಿ ಐಟಮ್ಗಳೆಲ್ಲ ಇಟ್ಕೊಂಡು ಇಟ್ಕೊಂಡು ಆತರ ಮಾಡೋಣ ಅಂತ ಇಲ್ಲ ಇನ್ ಕೆಲೊಬ್ರು ಬಡ ಬೇಡ ಲಗೇಜ್ ಐತಲ್ಲ ಲಗೇಜ್ ಹತ್ರ ಇಟ್ಬಿಟ್ಟು ಹಂಗೆ ಹೋಗೋಣ ಒಂದೇ ದಿನಕ್ಕೆ ಯಾಕ ರೂಮು ಬಾಡಿಗೆ ಯಾಕ ಕೊಡ್ಬೇಕು ರೂಮ್ಗೆ ಅಂತ ಯೋಚನೆ ಮಾಡಿದ್ರು
ಹ್ಮ್
ಆಮೇಲೆ ಸುಮ್ನೆ ಯಾಕೆ ಫ್ರೆಶ್ ಅಪ್ ಆಗಕ್ಕೆಲ್ಲ ಬೇಕು ಅನ್ಬಿಟ್ಟು ರೂಮ್ ಮಾಡಿದ್ವಿ ಏಳು ನೂರು ರೂಪಾಯಿನ ಎಂಟನೂರು ರೂಪಾಯಿನ ಕೊಟ್ವಿ ಹ್ಮ್ ನಾವೇನು ಒಂದ ಆರ ವರ್ಷ ಇರ್ಲಿಲ್ಲ ರೂಮಲ್ಲಿ
ನಿಿದ್ದೆನೆ ಮಾಡಿರಲಿಲ್ಲ
ಆಮೇಲೆ ಹ್ಮ್,
ನಿದ್ದೇನೆೇ ಮಾಡಿರ್ನಿಲ್ಲ ನೀವು ಹೋಗದ್ರೆ. -
ಪ್ಲಾನ್ ಇದ್ದಿದ್ದೆ ಒಂದಿನ ಅಲ್ವಾ, - ಒಂದ್ ದಿನ ಒಂದ ದಿನದಲ್ಲಿ ಹೋಗಿದ್ದು ದರ್ಶನ ಮಾಡ್ಕ- ವಾಪಸ್ ಬರ್ಬೇಕು. ಸರಿನಾ... ಆ ಆ ತರ- ಪ್ಲಾನ್ ಇದಿದ್ದು. -ಅದಕ್ಕಾಗಿ ರೂಮ್ ಬ್ಯಾಡ ಅಂತಿದ್ದಿದ್ದು. - ಆಮೇಲೆ ಬೇಡ ಆಯ್ತು ಇಲ್ಲಿ ಅಂದ್ಬಿಟ್ಟು ರೂಮ್ ಮಾಡಿದ್ವಿ ಸರಿ ಆಯ್ತು.
ಸರಿ ಆಯ್ತು.
ಆಯ್ತು ಕಣಾವೋ, -
ಹ್ಮ್,